ಏನು ಮಾಡ್ತಿದೇ
ಏನು ಇಲ್ಲ ಕೊಂತಿದ್ದೀವಿ ನೀವು ಅಣ್ಣ
ನಾವು ಸುಮ್ನೆ ಬಿಡ್ತೀವ.
ಹ .
ಹ್ಮ್. ಊಡಾ.
ಹ .
ಹಲೋ. ಹಲೋ.
ಹಾ ಅಣ್ಣಾ ಹೇಳ ಕಳ್ತದ ಹೇಳ.
ಊಟ ಆಗದಲ್ಲ. ಹ್ಞ ನಮ್ದು ಆಯ್ತಪ್ಪ ಏನ್ ಮಾಡಕೈತಿ.
ಹೊಲಸ .
ಹ್ಮ ಸುಮ್ನೆ ಕುಂತೀರಾ.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
ಹ ಹಾ.
ಊಟ ಆಯ್ತಾ.
ಆಯ್ತಪ್ಪ ನಿಮ್ದು. ಎಲ್ಲಿದೀಯಾ.
ಇಲಿ ಇದೀನಿ ಅನ್ನಾ.
ಹೌದಾ ಸರಿಯಾಗಿ ಟವರ್ ಇದ್ದಲ್ಲಿಂದರು ಕಟ್ ಕಟ್ ಕೇಳಕತ್ತ.
ಹಾ ಅಣ್ಣಾ.
ಸರಿ ಕೇಳಸ್ತ ತಾನೆ. ಹಲೋ ಹ ಕೇಳತ ಕಸ್ ಹ ಹೇಳ ಹೇಳ ಕೇಳಸ್ತಿ ಹೇಳು.
ಮತ್ತೆ ಊರಿಗೆ ಯಾವಾಗ ಹೋಗ್ಬೇಕಣ್ಣ.
ಇವತ್ತು ಹೋಗಬಕಂತ ಮಾಡಿ ನೀ ಊರಿಗೆ ನೈಟು.
ುಲ್ಲ .
ಇಲ್ಲ ಬರ್ತ್ನ ಹೋಗಿ ಸ್ವಲ್ಪ ನಾಳೆ ಕೆಲ್ಸದ ಕಡೆ ಹೋಗಬೇಕು ಬ್ಯಾರೆ ಊರಿಗೆ. ನಾಳೆ ಬ್ಯಾರೆ ಊರಿಗೆ ಹೋಗ್ಬೇಕು. ನಾಳೆ ಬ್ಯಾರೆ ಊರ್ಗ ಹೋಗಿ ಈ ಕಡೆ ಬರ್ಬೇಕು ಆ.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
ಹಲೋ ಹ್ ಹೌದ ಹೌದ ಹೌದು.
ಹೇಳಣ್ಣ.
ಹೋಗಿ ಹ್ಮ ನಾಳೆ ಹೋಗಿ ಬಾರ್ಬೇಕಂತ ಮಾಡೇನ ಊರಿಗೆ. ಹಲೋ ನಾಳೆ. ನಾಳೆ ಊರಿಗೆ ಹೋಗಿ ಬರ್ಬೇಕಾಂತ ಮಾಡಿದ್ದ್ಯಾ. ಕೆತರ್ಲಾ. ಹಲೋ ಹ್ಮ್ ಅದೇ ಏನ್ ಮಾಡತಿದ್ದಪ್ಪ ಅಂದೆ.
ಏನಿಲ್ಲ ಅಣ್ಣ ಸುಮು ಕೂತಿದ್ವಿ ಸುಮಕ್ ಕುಂತಿದ್ದೀವಣ್ಣ.
ಹೌದಾ ಮತ್ತೆ.
ಮತ್ತೆ ಹೇಳ್ಬೇಕಕ್ ನೋಡೋಣ ಏನ್.
ನಾವೇನ್ ನಿಮಗೆ ಹೇಳಕ್ ಆ ಕಡೆ ಕಡೆ ಹೋಗಲ್ಲ ಕಾಲೇಜು ನಮ್ದ. ಡಿಗ್ರಿ ಮುಗದೇ ಮುಂದೆ ಎ ಏನೋ ಎಮ್ ಎ ಮಾಡಬೇಕು ಅಂತಾ ಮಾಡಿದ್ವಿ.
ಹಾ ಅಣ್ಣಾ.
ಹ್ಮ್ಂತರ ಹ್ಮ್.
ನಮ್ದು ಆಯ್ತ ನಾ ಫೇಲ್ ಆಗಿದ್ದೀವಿ. ನಮದು ಕಾಲೇಜ್ಗ್ ಹೋಗಿದ್ ಅನ. ಫೇಲ್ ರಿಸಲ್ಟ್ ಚೆಕ್ ಮಾಡಿದಾನ ಫೇಲ್ ಆಗಿದೆ.
ಇವತ್ತಾ.
ಹ ಫೇಲಾಗಿದೀವಿ ಮತ್ತೆ ಕಟ್ಟಿ ಬರಿಬೇಕಣ.
ಹೌ ಕಟ್ಟಿದ್ದಾನೆ ಕಟ್ಟಿದ್ದ ತಾನೆ. ಕಟ್ಟಿದ್ದೀವಾಗ ಎಕ್ಸಾಮ್ ಮತ್ತೆ. ಮತ್ತೆ ಕಟ್ಟಬೇಕ ಹೌದಾ ಹ್ಮ್ ಕಟ್ಟಾಲನು ಸುಮ್ಮ್ನೆಲ್ಲೇ ಕಲ್ಸಿಕೋತರನ್ನು
ಇವಾಗ ಆಯ್ತಾ ನಾವು ಬೆಂಗ್ಳೂರನ ಬ ಕನು ಬೆಂಗ್ಗಳೂರಣ್ಣ ಇದಕಣ ಹೋಗಕಂತ ಮಾಡಿವಣ್ಣ
ಏಲ್ಲಿಯಪ್ಪಾ ಮತ್ತೆ
ಎಲ್ಲಣ ಬೆಂಗ್ರುಣ ಎಲ್ಲ ಊರಿಯಣೋ ಕ
ಬೆಂಗ್ಳೂರಲ್ಲಿ ಏನ್ ಮಾಡತೇವೆ ಈ ಕೆಲ್ಸ ಊರಲ್ಲಿ ಹೋಗ್ಬೇಡ ನಾವ ಆದ್ರೆ ಅಲ್ಲ ಇಲ್ಲೇನ ಜಂಗ್ರ ಕಂಪನಿಗ ಆರಾಮ್ ಕರಿತಾರಲ್ಲ ಇಲ್ಲನ ಸ್ಯಾಲ್ರಿ ಇರ್ತಿ ಹ್ಮ್ ಕಂಪ್ನಿಯಲ್ಲಿ ಕರಿತಾರತಾನ ಎಲ್ಲಾರ ಹ್ಮ್ ಅಷ್ಟ ಮಾಡ್ ಕಂಪ್ನಿಲ್ಲಿ ಆರಾಮ ಈಗನ್ ಹ್ಮ್ ಎಜುಕೇಶನ್ ಡಿಗ್ರಿ ಮುಗಿದ ಡಿಪ್ಲೊಮ ಮುಗಿದ್ರ ಎಲ್ಲೆಲ್ಲ ಕರ್ಕತ್ತ ಕಂಪ್ನಿಯಲ್ಲಿ
ಹಾ
ಹ್ಮ ಆರಾಮ್ ಕರ್ಕತರ ಹ್ಮ್ ಹ್ಮ್ ಅಂದ್ರೆ ಇವಾಗ ಬೆಂಗ್ಳೂರ್ ಕೆಲ್ಸ ಮಾಡಕ್ ಅಂತ ಕುಂತಿದ್ವಿ
ಹಾ ರಿ
ಹ್ಮ್ ಹ್ಮ್ ಅಂದ್ರೆ ಸ್ಯಾಲ್ರಿ ಎಷ್ಟು ತನಕ್ಕೆ ಬೇಕು ನನ್ಗ ಅಲ್ಲಿ ಬೆಂಗ್ಳೂರು ಆದ್ರೆ ನೀನ್
ಅ ಟ್ವೆಂಟಿ ತೌಸ್ ಸಾ ಒನ್ ಟ್ವೆಂಟ ತೌಸಂಡ್ ಸಾಕಣ
ಹೌದು ಆರಾಮ್ ಕರ್ಕ ತರತೋ ಇಲ್ಲನ್ ಕಂಪ್ನಿಯಲ್ಲ ಯಾರು ನಿಮ ಫ್ರೆಂಡ್ಸ್ ಹೋಗಿಲ್ಲಾನ ಯಾರ
ಹೋಗ್ಯ ಹೋಗ್ಯಾರಣ ಬಟ್ ಹೋಗ್ಯದಾರಣ ಬಟ್ ಅವ್ರ ಬಲ್ಲಿ ಬೇರೆ ಬೇರೆ ವರ್ಕ್ ಅದ್ಯಣ ನಾವ ಬೇರೆವ ತರ ವರ್ಕ್ ಮಾಡೋರು
ಹೌದಾ ಹ್ಮ್ ಹ್ಮ್ ಒಂದ್ ಸತ್ಯವಾಗ ಕಾಲೇಜ್ ಕಡ್ಲೆಷ್ಟಗಿದ್ದೀರಲ್ಲ ಎಲ್ಲಿ ಇಂಟ್ರೆಸ್ಟ್ ಇಂತ
ಹಾ ಹೋಗಿದೋಣ ಅಲ್ಲಿ ಫ್ಲಿಕಾರ್ಟ್ ಕಂಪ್ನಿ ವರ್ಕ್ ಮಾಡಿದವಣ ಪ್ಯಾಕಿಂಗ್ ಪಿಕ್ಕಿಂಗ್
ಹ್ಮ್ ಹ್ಮ್ ಅಲ್ಲೇ ಸ ವರ್ಸ್ ಮಾಡಿದ್ರು
ಅಲ್ಲೇ ಒಂದು ಒಂದ ತಿಂಗಳನ್ ಮಾಡವಣ ಇಪ್ಪತ್ ನಾಲ್ಕು ದಿನ ಇಪ್ಪತ್ತಾರ ದಿನ ಮಾತ ಮಾಡಿವಣ ಹಾ ಪೇಮೆಂಟ್ ಆಗಿದಾರ ಅ ಮುರು ಸಾವಿರ
ಹಾಂ ಅಲ್ಲೇ ಒಂದು ತಿಂಳದ ಹದದುಮ ಮೂರು ಸಾವಿರ ರೂಪಾಯಿ ಹಐಕ್ ಮಾಡಿದ್ದು ಕೊಟ್ಟಾರೆ
ಹಾನ ಇಪ್ಪತ್ನಾಲ್ಕು ಧಿನ ಮಾಡಿದ್ನಾನ
ಹ್ಮ್ ಹ್ಮ್ ಹೌದಾ ಇಪ್ಪತ್ನಾಕ ದಿನ ಮಾಡಿದ್ದೀವ್ರೇನು ಹ್ಮ್ ಹ್ಮ್ ಅಂದ್ರಮ್ಮ ಇವಾಗ ಆರಾಮ ಹೋಗಿ ಬೆಂಗ್ಳೂರ್ಗ್ ಹೋಗಿ ಕೆಲ್ಸ ಮಾಡ್ಬೇಕಂತಾನೇ ಆರಾಮ ಒಂಟಿದೀವಾಗ ಹ್ಞ ಹ್ಞೂ ಹ್ ಹ್ಞೂ ಹೌದಾ
ಹಾ
ಮತ್ತಪ್ಪ
ಮತ್ತೆಳ ಬೇಕ್ಕಣ
ಹೌದಾ
ಹಾ ಇನ್ನೊಂದ ಎರಡು ದಿನ ಇರ್ಬೇಕಲ್ವಣ ಹಾಸ್ಟಲ್ದಾಗೆ
ಇರ್ಬೇಕಕ್ಂತ ಮಾಡೀಿನಿ ಎಲ್ಲ ಬರ್ತನಿ ನಾ ಎಲ್ಲೇ ಇರ್ತನಿ ಎ ತಗಲ್ಲ ಬರಮ
ಹೌದಣ
ಹ್ಮ್ ಬರ ಮೇಲೆಗೆ ಹೋಗಲ್ಲ ನ ಒಂದು ಇಲ್ಲ ಇರ್ತೇನೆ ಹೌದು ವಾಹನ ಇವತ್ತ ನ ಕೆಲ್ಸ ಏನ್ ಎಲ್ಲಿಗೆಾದ ಅ ಇಲ್ಲಿಗೆ ವಾದ ಇ ಗೊತ್ತೈ್ತನು
ಹ್ಮ್ ಊರಿಗೆ ಹೋದ್ ನಾನ ಬ್ಯಾಗೆ ಪ್ಯಾಕ್ ಮಾಡ್ಕೊಂಡ್ ಊರಿಗೆ ಹೋದ
ಚಿ ಹಚ್ಚಿದ್ನ ಪೋನ್
ಎಲ್ಲಣ್ಣ ಬಿಟ್ಟ ಬಂದಿವಣ್ಣ ಹೋಗಿ
ಅವರ ಊರಿಗೆ
ಹಾ ಅಣ್ಣ
ಹ್ಮ್ ಹ್ಮ್ ಹೌದಾ
ಹಾ ಅಣ್ಣ
ಅಲ್ಲಿಗೆ ಹೋಗಿದ್ದೀರೇನ ಆಗಲೇ
ಹಾ ಅಣ್ಣ ಆಗಳೇ ಹೋಗಿದ್ಬಿಯನ್ನ
ಅವ್ರ ಊರಿಗೆ ಬಿಟ್ ಬಂದ್ರಿ ಏನ್ ಅಲ್ಲೇ ಸೀದಾ
ಹಾ ಅಣ್ಣ ಇಲ್ಲಣ್ಣ ಊರಿಗ್ ಹೋಗಿಲ್ಲಣ್ಣ ಇಲ್ಲೆ ಬಸ್ಟ್ಯಾಂಡ್ ಬಸ್ಟ್ಯಾಂಡ್ ಬಿಟ್ಟೆವ ಅಣ್ಣ
ಬಸ್ ಸ್ಟ್ಯಾಂಡಿಂಗ್ ಬಿಟ್ಟಿದ್ದೀರಾ
ಹಾ
ಹ್ಮ್ ಹೋದ ಅವನ ಏನು ಬೆಂಗ್ಳೂರ್ ಮಮೇರು ಬಲ್ಲಿ ಹೊತೆನ ಅಂತಂದ
ಹಾ ಹ
ಅಂದಗೆಸಂತ ನಯ್ಯನನ್ ಒಂದ ಬೆಂಗ್ಳೂರಿಗೆ ಹೋಗಿ ನಯ್ಯನ ದುಡಿತನಪ್ಪಾ ಅಂತಂದ ಎಲ್ಲ ಕಂಪನಿ
ಹಾ ನಿಮ ಮುಂದೆ ಏನ್ ಹೇಳಿದ್ನಪ್ಪ
ಹಾ ನಿಮ್ಮಂದ ಏನಂದ
ನನ ಮುಂದೆ ಏನ್
ಹಲೋ
ನನ ಮುಂದ್ ಏನ ಅಂದಿಲ್ಲಣ
ಹಾ ಹಾ ಹೌದಾ ಹ ಹಾ ಹಾ ಮತ್ತೆ ಹೇಳಬೇಕ ಗುರು ಎಲ್ಲಾ ನೀವೇ ನಾವು ಮತ್ತೆ ಸಮಾಚಾರ ಏನೆಲ್ಲ ನಾನು ಹೋಗ್ಬೇಕಕ್ಂತ ಮಾಡಿದೀನಿ ನಾನು ಹೋಗಬೇಕು ಅಂತ ಮಾಡಿದ್ನಿ ಇವತ್ತ್ ಹೊತೆನ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿ ಬಿಟ್ಟಾವು ಹುಡುಗ್ರು ಬ್ಯಾಸರ ಬರ್ತಿದ್ದೆ ರೂಮ್ನಲೆ ಇದ್ದೆ ಹ್ಮ್
ಹೌದಾ ತಳಗ್ ಬಾ ಅಣ್ಣ ರೂಮ ತಳಗ ಇರಲ್ಲ
ತಳಗಳ ಇರ್ಬೇಕ ಅಂತಿನಪ್ಪ ಇಲ್ಲ ಸುಮ್ನೆ ಹಬ್ಬಕ್ ಇವಕ ಅವರೇ ಬಾರಂದ್ರೆ ಬರಲೇ ಇಲ್ಲ ಮ್ಯಾಲ ಒಂದು ಕಾಲಿನ ಇತ್ತು ಮ್ಯಾಗ ರೂಮ್ ನಲ್ಲಿ ರೂಮ್ ಮೇಾಲ ಖಾಲಿ ನೀ ಎಲ್ಲರು ನಾವು ಒಂದ್ ರೂಮ್ ಬಾರ ಮ ಬರಲ್ಲ ಅವ್ನ ಇಲ್ಲಿ ನಾವು ಬೆಂಗ್ಳೂರ್ಗ ಬಿಜಾಪುರಗೆ ಹೋತೀನಿ ಅಂತ ಅಂತದನು ಅವನು ಶಿವು ಇನ ಒಂದ ತೊಡೆ ದಿನ ಬಿಟ್ಟು ಓತ್ತೇನನಂದ ಅವನು ಇನ್ನ ಏನ್ ಮಾಡ್ತಾ ಓದ ಅನ್ನಿಸ್ತದೆೇನೆ ಇನ್ನೊಂದ ತೊಡೆ ದಿನಾ ಇದ್ದು ಹ್ಮ್ ನಾವು ಹೋಗಬಕಂದ್ ಮಾಡವಿ ಸುಮಮ್ಮನೆ ಒಂದ ಎರಡು ಮೂರು ದಿನ ಒಟ್ಟು ಬೆಂಗ್ಗಳೂರು ಬಿಜಾಪುರಿಗ
ಹಾ ಹಾ
ಹಚ್ಚಿದ ಅವರ ಅಣ್ಣ ಮೊನೆ ಫೋನ್ ಏನ್ ಮಾಡ್ತಪ್ಪ ಅಂತಂತಂತಂದ ಅಂತ
ಹಾ ಹ್ಮ
ಅವರ ಅಣ್ಣ ಶಿವ ಅವರ ಅಣ್ಣ ಹಚ್ಚಿದಂತ ಅವರನ್ನ ಅವರನ್ನ ಶಿವು ಗ
ಹಾ
ಐಟ ಏನ ಮಾಡತ್ ಅಂತಂತ
ಏನ ಮಾಡ್ಲಕಣ ಮತ್ತ ಏನ್ ಮಾಡ್ತೆ ಹಾಸ್ಟೆಲ್ ಇಲ್ಲ ಅಂತ್ರೂ ಬಿಟ್ಟು ಹೋಗಕಾಗಲ್ಲ
ಹಾಗಲ್ಲ ಮನಸೆ ಬರಲ್ಲ ಹೋಗಕ್ಕ ಸುಳ್ ಯಾಕೆ ಹಾಡಬೇಕ ಅವ್ರ ಹೋಗಂದ್ರ ಹೋಗಕ್ ಕ್ಕಗಾಲ ಅಂಗಗ್ಯಾದ ಈಗ ಅ ಹ್ಮ್ ಅದೇ ಬೇಕಂತ್ ಮಾಡಿನಿ ಹೋಗಿ ಬರ್ಬೇಕೇನ ಬಟ್ಟಿ ಹವಾ ಇಲ್ಲೇ ಇರ್ತೀನಿ ಅವು ಇಲ್ಲೇ ಇಡ್ತನಿ ನಾಳೆ ಆಕಡೆ ಸ್ವಲ್ಪ ಕೈಕೇರಿಗ ಹೋಗದದಲ್ಲ ಒಂದು ಹಯ ಬಂದ ನಂದರ ಅಂದ್ರ ಆ ಕಡೆ ಆಯ್ತು ಮತ್ತೆ ನಡತದ ಕ ನ ಹೋಗಕ್ಕ
ಹಾ ಅಣ್ಣ
ಹ್ಮ್ ಹ್ಮ್ ಅವ್ರು ಎಲ್ಲಿಗೋ ಯಾರ ನಿಮ್ ದೋಸ್ತರು ಇಲ್ಲ ಅಲ್ಲ ರೊಮನಾಗ
ಯಾರಿಲ್ಲಾಣ್ಣ ಹೋದ್ರಣ ಅವ್ರು ವಾಗನಿಗೆರಗಿ ಆಕಾಶ ಹೋದನಣ ಇದಕ್ಕ ಊರಿಗೆ ಹೋದನಣ ಈಗ ನಾವು ಹೋಗಬೇಕಂತ ಆದಣ್ಣ ಇವು ಏನ ನಾಳಿಗ್ ಬರ್ತಾನ ಅಂತಣ್ಣ ನಾಳೆ ಇನ ಇನ್ನ ಡಿಸೆಂಬರ್ ತಕ ಆದಣ್ಣ ನಮ್ದು ಹಾಸ್ಟೆಲ್
ಅವಂದಾ ನಿಂದಾ
ಹಾ ನಂದ ಆದಣ್ಣ ಇರ ಇರ್ತ್ನ ಇಲ್ಕಂದ್ರವು
ಇರಿ ಎಲ್ಲಾರು ಇರ್ತ ಇರು ಎಲ್ಲಾರು ಇರ್ತಾರಲ್ಲ
ಅದಕ್ಕಣ ಈಗೆ ಎಕ್ಸಾಮ್ ಪೇಲ್ ಆಗವಿ ಮುಂದೆ ಮಾಡ್ಬೇಕಂದಿದ್ದೆ ಅ ಆಲಿಲ್ಲ ಮೇಕಪ್ ಕಟ್ತ್ನೀ ಮೇಕಪ್ ಕಟ್ಟ್ರಿ ಅದ್ರಾಗ
ಕಟ್ಟಲ್ಲ ಅದನ್ನು ಪಾಡಲ್ಲ
ಹಾ ಕಟ್ತನಿ ಕಟ್ಟಿಗೆ ಶೀ ಸೀದಾ ಒಂತಡ್ ದಿನ ಯ ಕಡೆನ ಹೋಗ್ಬೇಕಣ
ಹೌದ ಅಷ್ಟೇ ಮಾಡ ಕೆಲ್ಸ ಇಲ್ಲಿ ಇದನ್ನು ಸುಮ್ನೆ ಇಲ್ಲಿ ಮಾಡಕಿದ ಒ ದೇವಂದ ಕೆಲ್ಸ ಮಾಡಿ ಹಂತ ಇದ್ರನು ಇಲ್ಲಿನ ಬ್ಯಾಸರ ಅನ್ಸಲ್ಲ
ಅ ಅದ ಕರೆಯಣ
ಯಾಕಂದ್ರೆ ಕೆಲ್ಸಕ್ಕೆ ಹೋತನನಂಗ ಉಮ್ಮೆಸ್ ಇರ್ತದ ಬಂದ ಇರ್ತನಪ್ಪ ನಂಗ ಇರ್ತದ
ಹ್ಮ್
ಹ್ಮ ಇಲ್ಲಿ ಚೆಂತೆಕ ರೂಮ್ ನ ಗೇಟ್ ಅಂತ ಓದ್ತೆಪ್ಪಾ ಚೆಂತೆಕ ಬ್ಯಾಸ್ ಬೋರ್ ಅನ್ಸ್ತದ ಹ್ಮ್ ಹ್ಮ್ ಸುಮ್ ಆರಾಮ್ ಕಾಲೇಜ್ ಇದ್ರೆ ಕಾಲೇಜ್ಗನ ಹೋಗ ಕನ ಬರ್ತದ ರೂಮ್ನಾಗಿದ್ರ ಚಂತಕಿ ರೂಮ್ನಾಗ ರ ಹಂಗ ಅನಸ್ತದ ಹೋದಕೋದ್ರ ಹುಡುಗರು ನಾಕ್ ಹುಡುಗರು ಹುಡ ಇದ ನಾಕ್ ಹುಡುಗರು ಇದ್ರೇನೆ ಹೋದಂಗ ಅನಸ್ತದ ನಮ್ ಜತೆ
ಹಾ ಹಂಗೆ ಅನ್ಸುತ್ತೆ ಅಣ್ಣ
ಹಂಗ ಹ್ಮ್ ಹೆಂಗನ ಒಬ್ಬ್ರ ಇಬ್ಬರು ಇರ್ತೀವಲ್ಲ ಚೆಂತಕ ಬೋರ್ ಅನ್ಸಿ ಬಿಡ್ತದ
ಹಾ ಹಂಗೆ ಅನ್ಸುತ್ತಣ್ಣ ಬೋರ ಹಾ ಈಗ ನೋಡ್ ನಮ್ ರೂಮಾಗ ಯಾರಲ್ಲ ನನಗ ಬೋರ್ ಅನ್ಸುತ್ತ
ಹ್ಮ್ ಹಂಗೆ ಅನಸ್ತದ ಬೋರ ಯ ಸುಮ್ ನಾನು ಹೋಗಿ ಬಿಡಿತನಪ್ಪ ಪಪ್ಪ ಅವರು ಹೋಗ್ಯರೋ ಅಂದಾಗ ಮತ್ತ ನಾನ ಯಾಕೆ ಹಾಕಿರಿಲಿ ಅನಂಗೆ ಅನ್ಸುತ್ತದ ರೂಮ್ನ್ಯಾಗ ಮತ್ತೆ ಮೈಂಡ್ ಫ್ರೆಶ್ ನಾರ್ಮಲ್ ಮಾಡಕ ಏನರ ಒಬ್ಬನೇ ಇರ್ತನಲ್ಲ ನಂಗಗೆ ಅನಸ್ತ ಮತ್ತೆ
ಹ್ಮ ಅಂಗೆ ಅನ್ಸುತ್ತಣ್ಣ
ಹ್ಮ್ ಹೌದೌದು
ಒಂದ್ ಫೋನ್ ಬರಕತದ ಹುಲಿಯ ಆಮೇಲ್ ಮಾಡ್ತಿನಿ ಹ್ಮ್ ಹ್ಮ ಮತ್ತೆ ಮಾಡ್ತೀನಿ ಓದ್ಕೋ